ಹಾ ನಮಸ್ತೆ
ನಮಸ್ತೆ
ಹೇಗಿದ್ದೀರಾ
ಆ ನಾನ್ ಚೆನ್ನಾಗಿದ್ದೀನಿ ನೀವ್ ಹೆಂಗಿದ್ದೀರಾ
ನಾ ಅವ್ರು ಚೆನ್ನಾಗಿದ್ದೀವಿ ನಿಮಗೆ ಪರಿ ಮುಗಿತಾ
ಹಾ ಎಲ್ಲ ಮುಗೀತು ಇವತ್ತಷ್ಟೇ ಮುಗೀತು
ಹೌದಾ ಹೇಗ್ ಮಾಡಿದ್ರಿ
ಹ ಪರವಾಗಿಲ್ಲ ಚೆನ್ನಾಗಾಯ್ತು ನಿಮ್ದು ನಿಮ್ದೆಲ್ಲ ಪರೀಕ್ಷ ಪರೀಕ್ಷೆ ಹೆಂಗಾಯ್ತು
ಹ ನಮ್ದೆಲ್ಲ ಮುಗತು ಪಕ್ಷಿಲ್ಲಿ
ಹಲೋ ನಿಮಗೆಲ್ಲ ಹೆಂಗಾಯ್ತು ಕೇಳಿಸ್ತಿದೆ ನಾನ್ ಮಾತಾಡ್ತಿರೋದ ಕೇಳಿಸ್ತಿದ್ಯಾ
ಹಾ ಕೇಳಿಸ್ತಿದೆ
ಹಾ ನಿಮ್ಮ್ ಮನೇಲೆೆಲ್ಲಾ ಹೆಿಂಗಿದಿದ್ದಾರೆ
ಹಾ ಎಲ್ಲಾ ಚೆನ್ನಾಗಿದ್ದಾರೆ ನಿಮ್ಮ್ ಮನೇಲಿ
ನಮ್ಮನೆಯಲ್ಲೂ ಎಲ್ಲ ಚೆನ್ನಾಗಿದ್ದಾರೆ ನೀವು ಯಾವ ಕಾಲೇಜು
ಏನು
ಯ ಯಾವ ಕಾಲೇಜ ಅಲ್ಲಿ ಓದ್ತಾ ಇದ್ದೀರಾ ನೀವು
ನಾವು ಬೆಂಗ್ಳೂರಲ್ಲೇ ಹಓದ್ತೀವಿ
ಹೌದಾ ಕಾಲೇಜ್ ಹೆಸರು
ಕಾಲೇಜ್ ಹೆಸರೆಲ್ಲಾ ಹೇಳ್ಬಾರ್ದಲ್ವಾ
ಸ
ನಿಮ್ಗೆ ಯಾವ ಇನ್ನ
ಮತ್ತೆ ಸಮಾಜ ಆ ನನಗೆ ಸೇಬು ಇಷ್ಟ ಕತ್ತಡ ಇಷ್ಟ
ಹೌದು
ಆಮೇಲೆ ಅಷ್ಟ ಮತ್ತೆ ಈಗ ಅಷ್ಟೇ ನೆನಪಾಗ್ತಿರೋದು
ಹ
ಹ ಮತ್ತೆ ನೀವು ಯಾ ಕಡೆ ಯಾಥು ಯಾವಾಗ ಬೆಂಗ್ಳೂರ್ ಕಡೆ ಬರೋದು
ನಾವು ಬರ್ಬೇಕು ಇನ್ನ ನಮಗ್ ಸ್ವಲ್ಪ ರಜೆ ಕೊಟ್ಟಿದಿದ್ದಾರೆ
ಹೌದಾ ಎಷ್ಟು ತಿಂಳೂ ರಜಾ
ಎರಡು ಎರಡು ತುಂಗಳೂರು ನನಗೆ
ಹೌದಾ ಹಾ ಮತ್ತೆ ನಿಮಗೆ ಅಕ್ಕ ಅ ನಮಗ್ ನ್ನ ಪರೀಕ್ಷೆ ಮುಗ್ದಿಲ್ಲ
ಹಾ
ಅದ್ ಮುಗ್ದಾದ್ಮೇಲ್ ರಜಾ ಇದೆ ಒಂದ ವಾರ ತಿಂಗಳು ರಜಾ ನಮಗೆ
ಹ್ಮ್ ಸಾಕುಮ
ಒಕ್ಕ
ಇನ್ನಂತತಿ
ನಿಮಗೆ ಅಕ್ಕ ತಂಗಿ ಯಾರಾದ್ರೂ ಇದ್ದಾರಾ ಹಲೋ ಹ್ಮ ಅ ನನಗೆ ತಮ್ಮ ಏನ್ ದತ್ತಿರೋದವರು
ಅವರು ಇವಾಗ ನಿಮ ಹಾ ಅದೇ ಏನ್ಓದ್ತಿದ್ದಾರೆ
ಓ ನಂತಮ್ಮ ಟೆಂತ್
ಹಾ ಮತ್ತೆ ಮನಲೆೆಲ್ಲ ಆರಾಮ ಇದ್ದಾರಲ್ಲ
ಹಾ ಎಲ್ಲಾ ಆರಾಮಾರೆ ನಿಮ್ಮನೇಲಿ ಏನು ಇವಾಗ ಹಾ ಕೇಳಿಸ್ತಾ ಇದೆ ನಿಮ್ದು ಇವಾಗ ತಿಂಡಿ ಎಲ್ಲ ಆಯ್ತಾ ಕಾಫಿ ಹೂ ನಿಮಿಗೆ ಏನ ಇಷ್ಟ ಹಣ್ಣು ಹಾ ನನ್ ಹಾ ನಂದು ಆಯ್ತು ನಿಮಗೆ ಏನ್ ಕಾಫಿ ಇಷ್ಟನಾ ಟೀ ಇಷ್ಟ
ನನಗೆಲ್ಲಾ ಹಣ್ಣು ಇಷ್ಟ
ಓ ಹೌದಾ ಮತ್ತೆ ನೀವು ಅಹ ಮಾಂಸಾಹಾರಿ ತಿಂತೀರ ಮಾಮ ಮಾಂ ಹ ಏನು ಏನೇನು
ಮಾಂಸಹಾರಿ ನೀವು ಮಾಂಸಾಹಾರಿನ ನೀವು ಕೇಳತಿಲ್ಲ
ದು ಹಾ ನೀವು
ಕೋಲ್ ಇಷ್ಟನಾ ಅಥವಾ ಕುರಿ ಇಷ್ಟನಾ
ಕುರಿ ಇಷ್ಟ ನಿಮಗ್ ಯಾವ್ದಿಷ್ಟ ನಿಮಗೆ ಕೋಳಿ ಅನ್ಸತ್ತಲ ನಾವು ಸಸ್ಯಾಹಾರಿ
ಹೌದಾ
ಹೌದಾ ಕೋಳಿಲಿ ಏನೇನ್ ಮಾಡ್ತಾರೆ ಅದ್ರಲ್ಲಿ ಯಾವ್ದ್ಯಾವ್ದ್ ಇಷ್ಟ ನಿಮಗೆ
ನಮಗೆ ಅಲ್ಲ ನಿಮಗ್ ಅಡಗೆ ಮಾಡಕ್ ಬರುತ್ತಾ
ಹ್ಮ್ ಪರವಾಗಿಲ್ಲ ಆ ಮಾಡ್ತೀನಿ ಕಾಫಿ ಬರುತ್ತೆ ಟೀ ಬರಕ್ಕೆೆ ಬರುತ್ತೆ
ಅಲ್ಲ ಅಡ್ಗೆ ಅಡ್ಗೆ ಕೇಳಿದ್ದು ಅದ್ ನಮಿಗೂ ಬರುತ್ತೆ
ಅಡ್ಗೆ ಬಿರಿಯಾನಿ ಮಾಡ್ತೀನಿ ಪಲಾವ್ ಮಾಡ್ತೀನಿ
ಹೇಗ್ ಮಾಡದಂತ ಹಾ
ಹ್ಮ ಪಲಾವ್ಗೆ ಫಸ್ಟ್ ಅಕ್ಕಿ ಹಾಕ್ಬೇಕು ಆಮೇಲೆ ನೀರ್ ಹಾಕ್ಬೇಕು ಅಲ್ಲ ಪಲಾವ್ ಬಿರಿಯಾನಿ ಎರಡು ಬರುತ್ತೆ ಫಸ್ಟ್ ಪಲಾವ್ ಹೇಳ್ತೀನಿ ಫಸ್ಟು ಅಹ್ ಸಸ್ಯ ಸಸ್ಯಾಹಾರಿ ಬಗ್ಗೆ ಮಾತಾಡ್ಬೇಕ ಆಮೇಲ್ ಮಾಂಸಾಹಾರಿ ಪಲಾವ್ಗೆ
ಪಲಾವಗೆ
ಪಲಾವ್ ನೀವು್ ಯ ಯೂಟ್ಯೂಬ್ ಅಂತ ಇದೆ ಒಂದು ಏನು ಆಪ್ ಇದೆ ಅಲ್ಲಿ ಹೊಡಿರಿ ಬರುತ್ತೆ
ಅಲ್ಲ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರೆ ನೀವ್ ಹೆಂಗ್ ಮಾಡ್ತೀರ ಹೇಳಿ ಸ್ವಲ್ಪ ನಾ ಹ ತಿಳ್ಕೊೊಳ್ಳೋಣ ಅಂತ ನಿಮ
ಹ್ಮ ಹೌದಾ ನಾನ್ ಮಾಡ್ದಂಗ ಮಾಡ್ರೆ ನಿಮಗ್ ಮತ್ತ ಅದು ಇಷ್ಟ ಆಗುತ್ತೋ ಇಲ್ವ ಗೊತ್ತಿಲ್ಲ
ಪರವಾಗಿಲ್ಲ ನೀವ್ ಹೇಳಿ ನಾವು ಟ್ರೈ ಮಾಡ್ತೀನಿ ಒಂದ್ಸತಿ
ಓ ಹೌದ ಅದು ನಂಗೆ ಹೇಳಕಲ್ಲ ಬರಲ್ಲ
ಮತ್ತೆ
ಬೇಕಾದ್ರೆ ಈ ಇದೇ ನಿಮ್ ನಂಬರ್ ಅಲ್ಲಿ ಆಹ ಏನ
ಹಾ ವಾಟ್ಸಪ್ ಮಾಡಿ
ಹೂ ಹಾ ಹಂಗ ಮಾಡ್ತೀನಿ ಬರ್ದಬಿಟ್ಟು ನಿಮಗೆ ಕಳಸ್ತೀನಿ ಬಿರಿಾನಿನೂ ಅಷ್ಟೇ ತುಂಬಾ ಚೆನ್ನ್ ಮಾಡೀಿನಿ ಅದನ್ನು ಕಾಣ ಬೇಕಾದ್ರೆ ವಿಡಿಯೋನು ಮಾಡಿ ಕಳಿಸತೀನಿ
ಕಳ್ಸಿಸಿ ಕಳ್ಸಿ ನೀ ನಿಮಗೆ ಹ ನಮಗ್ಗೆ ಕಬಾಬ್ ಮಾಡಕ್ ಬಿಟ್ಟೆ
ಹೌದಾ ಹೇಗ್ ಮಾಡ್ತೀರಾ
ಫರ್ಸ್ಟ್ ಒಂದ್ ಪಾತ್ರೆ ತಗೊಳ್ಳಿ
ಹ್ಮ್ ಹಾ ಗ್ಯಾಸ್ ಹಚ್ಹೋದ್ ಬೇಡ್ವಾ
ಫಷ್ಟು ಕಲ್ಸಿ
ಹೌದಾ ಹಂಗಾರ ಹೇಳಿ ಹೇಳಿ
ತಾಳ್ಮೆ ಇರ್ಲಿ ಸ್ವಲ್ಪ
ಹಾ
ಫಸ್ಟ್ ಮೈದಾ ಹಿಟ್ ತಗೊಳ್ಳಿ ನೀವೆ ಎಷ್ಟು ಪ್ರಮಾಣ ಚಿಕನ್ ತಗೊಂಡಿರ್ತೀರ ಅದ್ರ ಮೇಲೆ ನಿಮ್ಮ ಇದು ಹ ಮೆಜರ್ಮೆಂಟ್ ಅ ಇದ ಇರುತ್ತೆ ಮೈದಾ ಹಿಟ್ಟು ತಗೋಲಿ ಆಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಅ ಉಪ್ಪ ಹಾಕಿ
ಹ್ಮ್
ಆಮೇಲೆ ಖಾರದ ಪುಡಿ ಹಾಕಿ ಆಮೇಲೆ ಟೂ ಎರಡು ಮೊಟ್ಟೆ ಹಾಕಿ
ಹ್ಮ್
ಹಾಕಿ ಅಮೇಲೆ ಲೆಮನ್ ಹಾಕಿ ಫುಲ್ ನೀ ಕಲ್ಸ್ಕೊೊಳ್ಳಿ ಅದ್ನ್ನ ನೀಟಾಗಿ ಕಲ್ಸಾದ್ಮೇಲೆ ಚಿಕನ್ ಹಾಕಿ
ಹಾ
ಅಕಿ ನೀಟಾಗ ಕಲ್ಸಬಿಟ್ಟು ಒಂದ್ ಗಂಟೆ ಅದನ್ನ ಹಂಗೆ ಇ ಇಡ್ಬೇಕು
ಹಾ
ಮಾಡಿ ಆಯಿಲ್ ಹಾಕಿ ಒಂದ್ ಪ್ಯಾನಿಗೆ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಅದ್ರಲ್ಲಿ ನೀವು ಅದನ್ನ ಕರೆದ್ ಬಿಟ್ಟು ಆಮೇಲೆ ತಿನ್ಬೋದು ಇಷ್ಟೇ ತುಂಬಾ ಸುಲಭ
ಇದೆ ಸಿಂಪಲ್ ತುಂಬಾ ಚೆನ್ನಾಗಿರತ್ತೆ ಹೌದು
ಸತಿ ಮಾಡ್ ನೋಡಿ.
ಹಾ ಹೆಂಗಿತ್ತು ಅಂತ
ಹಾ ಸರಿ ಮತ್ತೆ ಮಳೆ ಇದೆಯಾ ನಿಮ್ ಕಡೆ
ಹಾ ಇಲ್ಲ ಇಲ್ಲ ಎಲ್ಲಿ ಅಷ್ಟ್ ಮಳೆ ಇಲ್ಲ ಸ್ವಲ್ಪ ಓ ಚಳಿ ಇದಿಯಾ
ಚಳಿ ಇಲ್ಲ ಶೆಕೆ ಬಿಸಿಲು ಜಾಸ್ತಿ
ಹ
ಗೆ ವೆಜಿಟ್ ತರಕಾರಿಯಲ್ಲಿ ಯಾವಿದು ಇಷ್ಟ ತರಕಾರಿ
ನನಗೆ ಆಹ ಇವು ಹ್ಮ್ ಹ್ಮ್
ಈ ಮೂಲ.
ಪಲ್ಲಂಗಿ ಸೌತೆಕಾಯಿ ಇದೆಲ್ಲಾ ಇಷ್ಟ ಆಗುತ್ತೆ ಹ್ಮ ನಿಮಗ್ ಯಾವ್ದಿಷ್ಟ
ಮತ್ತೆ ನಮಗ್ ತರ್ಕಾರಿನೇ ಇಷ್ಟ ಆಗಲ್ಲ ನಮಗ್ ಬರೀ ಮಾಂಸನೇ ಇಷ್ಟ
ಅಯ್ಯೋ ಹೌದಾ ತುಂಬಾ ಸರಿ ಹಂಗಾರ ಮಾಂಸ ತಿನ್ ಅಂತೀರಾಲ್ಲಾ. ತುಂಬಾ ಮಾಂಸ ತಿನ್ನೋದು
ಹ ಅಂದ್ರೆ ಸ್ವಲ್ಪ ಸ್ವಲ್ಪ ತಿಂತೀವಿ ಬಟ್ ಅದೇ ಸಿಯಕಿಂದ ಜಾಸ್ತಿ ಇಷ್ಟ ಅದು.
ಹೌದಾ ಓ ಮತ್ತೆ ನಿಮ್ಗೆ ಇದು ಸ್ವೀಟ್ಸ್ ಅಲ್ಲೆಲ್ಲ ಏನ್ ಇಷ್ಟ ಹಾ
ಅಹ ನನಗೆ ನನಗೆ ಕಾಜು ಕಟ್ಲಿ ತುಂಬಾ ಇಷ್ಟ ನಿಮಗೆ
ನನಗೆ ಕೇಸರಿ ಭಾತ್ ಇಷ್ಟ. ಹಾ ಕೇಳಿಸ್ತಿದೆ ನಾನ್ ಮಾತಾಡ್ತಿರೋದು ಕೇಳಿಸ್ತಿದೀಯಾ?
ಹೌದಾ ಹ ಚೆನ್ನಾಗಿ ಕೇಳಿಸ್ತಿದೆ.
ಹಾ ಹೌದಾ.
ಬೇ ಬೇ ಇಷ್ಟ ನಿಮಗೆ ಇನ್ನದ್ರಲ್ಲಿ.
ಅ ತಿನ್ನೋದ್ರಲ್ಲಿ ತುಂಬಾ ಇಷ್ಟ ಆಗೋದು ಮಾಂಸಾಹಾರಿನೇ ಅದ್ ಬಿಟ್ರೆ ಹಾ ಹ ಸ ಹಿಂಗೆ ಏನಾದ್ರು ಇದ್ರೆ ತುಂಬಾ ಇಷ್ಟ ಆಗುತ್ತೆ ಅದ್ ಬಿಟ್ಟ್ ಟ್ರೆ ಚಪಾತಿ ತುಂಬಾ ಇಷ್ಟ.
ಹ್ಮ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು.
ಮತ್ತೆ ಇನ್ನೊಂದ್ಸತಿ ಯವಾಗ್ಲಾರೂ ಹಾ ಸರಿ ಇಡ್ಲಾ.
ಮಾಡಿ ನಾನು ಹಾ ಸರಿ.
ಹಾ ಸರಿ.
ಹಾ ಇಡ್ತೀನಿ.